ಯಾಕಂದ್ರಪ್ಪ ನಂದ ಯಾಂದ್ರ ಯಾಕ ಕುಂದ್ರ ಸ್ವಲ್ಪ ಅದತ ಅದ ಕುಂದ್ರ ಅಲೋ ತ್ಯಾರ್
ಏ ಖಾಲಿ ಬಪ್ಲಿಕೇಶನ್ ಹಾಕಿದಾ ಬ
ಹಾ ಆತಪ್ಪ
ಹರು ಮತ್ತೆ ಊರಲ್ಲಿ ಸಮಾಚಾರ ಮಳೆ ಬೆಳೆ
ಕಾಲ ಕರೆ
ಹ್ಮ್
ಏನ ಕಾಲ ಕಾರೆ ಎಲ್ಲ
ಹ್ಮ
ನಮ ಬಲ್ತೇಶ್ ಬಿಡು ಮಾಡತಾರ
ಮ ಕೆಲ್ಸಂತಪ್ಪ ಅದಕ್ಕ ಬಂದತ್ತು
ಹೌದಾ ನಾಯಕರು ಬರ್ತಾನಲ್ಲ
ಹ್ಮ್ ಅದ ನೋಡತ್ ನಾ ಬಂದ ಬಂದೇ
ಮತ್ತೇನು ಇಲ್ಲ ಬ್ರೋ ಕಾಲಿ ನಿಮ್ ಕಡೆನೆ ಸರಿ ಏ ಮಾತಾಡ್ದು ಏನು ಉಳ್ದಿರ್ಬೇಕ ನಮ್ ಸತೀಶ್ ಭಾಯಿ ಅಂದ್ರು ಅಲ್ಲೇ ಊರಾಗಿರ್ಬೇಕು ವಓಷಾವ ಹಂಗಂದ ಫೋನ್ ಮಾಡಿ ಜಲ್ದಿ ಬಂದ ಹೇಳ್ಬೇಕು ಹೊಲ ಹ್ಮ್ ಮೂವಾರ ಶುಕ್ರವಾರ ಮುಗಿದ್ದ ಒಮ್ಮೆ ಮಂಡೇ ಕಾಲೇಜ್ ಬರ್ಬ
ಹ್ಮ್ ಅತ್ತ
ಬೇಕಾಲ ಅವರು ಯಾವ್ದಾದರು ನೋಡ್ಸಿದಾವ ಪಿಡಿ ಎಫ ಮತ್ತೆ ಪಿ ಮತ್ತೆ ಮೆಸಜ್ ಬ ಹೌದಾ ಸ್ವಲ್ಪ ಬೇಕಾಗಿತ್ತು ಸ್ಟಡಿ ಮಾಡಕ ಅದಕ್ಕೆ ನಡ್ಕ ಬಿಿಟ್ರೆ ಬಾಳ ಎಕ್ಸಾಮ್ ಅತ್ರವಾ ಬತ್ತಿದಾವ ಅದಕ್ಕೆ ಸರಿ ಬಂಕ್ ಯ ಬಾಳ ಹೆಲ್ಪ್ ಆಯತ ಅದ್ ಬ ಇ ಸಪ್ಲಿಮೆಂಟರಿ ಎಕ್ಸಾಮ್ ಏ ಡೇಟ್ ರಿಲೀಸ್ ಮಾಡಿದ
ಆ
ಅಪ್ಲಿಮೆಂಟ್ರೂ ಎಕ್ಸಾಮ ಡೇಟ್ಸ್ ಮಾಡ
ಇಲ್ಲ ಒಂದ್ ನಕ್ಷಿ ಸ್ವಲ್ಪ ಜಾಸ್ತಿ ಹೋ ಎಲ್ಲಾ ಹೋ ಡೆಫಿನನ್ ಮಾಡ
ಸರಿ ಬಾ ಅದು ಇನ್ನೊಂದು ಕೆರ್ಪ್ಲಣ್ಣ ಹೆಂಗ ಹಾಕುದ ಅದ ನ
ಕೆೇರ್ಲ ಕಲ ಹಾಕ ಒ ಹಾಕ್ಬ ಸರ್ ಸುಮ್ ಅಷ್ಟ ಒಂದ ಬಬ ಒ ಅಲ್ಲ ಒಂದ ನ ಇಲ್ಲ ನೋಡಿ ಸಸ್ಪೆಕ್ಟ್ ಡಯಾಗ್ನೋಸ್ಸ್ರ್ ಬ ನರ್ಸಿಂಗ್ ಇನ್ಟ್ರಕ್ಷನ್ ಇಂಪ್ಲಿಮೆಂಟೇಶನ್ ಸುಮನೆ್ರ ಏಾರ ಬರರಿ ಎಲ್ಲಾರ ಬರಕ ನೀನ್ ಬರಿಕ ಅಷ್ಟಬಡ ಹಾಕಕ್ ಹೋಗಬೇಡಲ್ಲ ಬರಿ ಇನ್ನಟ ದೊಡ್ಡು ಬರೀ. ಕೂಡಿಸಿ ಬರಿಬೇಡ ಅವ ಭಾಳ. ಹಂಗೆ ಹೇಳದ ಬರಿ ಬಿಡಿಸಿ ಚಂದಾಗ ಅಕ್ಷರ ದೊಡ್ಡು ದೊಡ್ಡು ಬರೀ
ಸರಿ ಬ್ರೋ ಅದೇ ಸ್ವಲ್ಪ ಟಂಕರ್ ಇದ್ರು ಅದೇ ಹೆಂಗ ಬರಿಯೋದು ಪೇಜ್ ತುಂಬ
ಕೊಡ್ತನಾ.
ಸರಿ ಬ್ರೋ ಎರಡ ಮಿಸ್ ಅದಾವು ಪಿನ್ಯಾಡ್ರಿಕ ಒಂದು ಮತ್ತೆ. ಮತ್ತೆ ಎಂ ಎಸ್ ಒನ್ ಎಂ ಎಸ್ ಎನ್ ಟು ಇದೆ ಸೆಕರ್ಟಿ ಇಲ್ಲ ನನ್ ಕಡೆ ನೋಡ್ಸು. ಅದೊಂದೇ ಮಿಸ್ ಇತ್ತು ಅದೆಲ್ಲಾ. ನೋಡ್ಕ ಬ ನು ಹ ಓದಾ ಹತೀನಿ ಸ್ವಲ್ಪ ಅರ್ಥ ಆಗತ್ತ ಒಂದಸಲ ಅರ್ತ ಆಗಲ್ಲ
ಜಲ್ದಿ ಈ ಸಲ ತಕ್ಕೋಬೋದ. ತಕ್ಕೊಲ್ಲಿಲ್ಲ ನಡೀತದ ಥರ್ಡ್ ಇಯರ್ ಎಕ್ಸಾಮ ಈ ಸದ್ಯ ಅಷ್ಟು ತಕ್ಕೋಬೇಕು ಚಂದಗ ಒದ.
ಅದ್ನಾವ ವಿಚಾರ ಮಾಡಿ ಓದಾತಿನೀ ಭೈ ಈಗ.
ಪಿಸಿ ಪಿಸಿ ಬಿಡಏನ ಪಿಸಿ ಬಿಡಏನ ಇನ್ನ ಓದು ಹ
ಪಿಸಿ ಇತ್ತ ಪಿಸಿ ನ ಹಾಕ್ಬೇಕು ಡಿ ಆರ್ ಹಾಕ್ಬೇಕು ಇದ್ ನೋಡ್ಕೋಬೇಕು ಅಜಿತ್ ಬರು ಐದು ಐದು ನೋಡ್ಕೋುದು ನನಗ ಏನಪ್ಪಾ ಅ ಹ ಹ್ಮ. ಸರಿ ಬ್ರೋ ಈಗ ಪಿ ಸಿ ಅಪ್ಲಿಕೇಶನ್ ಹಾಕೀದ್ದ. ರು ಅಂದ್ರ ಎರಡು ಎಕ್ಸಾಮ್ ಒಂದೇ ದಿನ ಬಂದ್ರೆ ಬಾಳ ವಜ್ಜ ಆಯ್ತು ಬ್ರೋ ಅದನ್ನು ಯಾವ್ಕಡೆ ಹೋಗಾಕ್ ಬರಲ್ಲ ಇದನ್ನ ಈ ಕಡೆ ಇದನ್ನು ಬರಿಯಾಕ್ ಆಗಲ್ಲ ಹ್ಮ್ ಅದೊಂದ ಪಾಡ ಆಯ್ತಿ ಬಿಡ್ ಬೇ ಆಗಸ್ಟ್ ಎರಡನೇ ತಾರೀಕ ಅಂತ. ಅವನಷ್ಟು ಉಳದಿದ ಎಕ್ಸಾಮ ಮುಗ್ಡು ಅಂದ್ರ ಭಾಳ ಅನುಕೂಲ ಆಗುತ್ತ ನಮಗ.
ನಾ ಅಂಕ ಅಪ್ಲಿಕೇಶನ್ ಹಾಕ ಕೊಡಿ ಇನ್ನೊಂದು ವಾರ ಏನಾರ ಡೇಟ್ ಬಿಡ್ತಾರ ನೋಡಮ್.
ಸರಿ ಬ್ರೋ ನೋಡ.
ಸಪ್ಲಿಮೆಂಟರಿ ಎಕ್ಸಾಮ್ ಅದಾವ ಮತ್ತ ಹೊಳ್ಳಿ ಬಿಟ್ರ ಇದನ್ನು ಬರಿಯಾಕ್ ಅಕ್ಕೆತ್ ಅದೇನ್ ಪಿಸಿ ಬಿಡಾಕ್ ಬರತೈತಿ.
ಹ್ಮ ಹ್ಮ್ ಅಷ್ಟ ಮಾಡುನು ತೊಗೊ ಅಂದ್ರೆ ಅದ್ ಬಿಟ್ರು ಇನ್ನೊಂದ್ ಚಾನ್ಸ್ ಇದೆ ನಮ್ಗೆ ಇದು ಡಿ ಆರ್ ಐತಿಲ್ಲಾ ಡಿ ಆರ್ ಅದು ಕರದಿಲ್ಲ ಬಾಳ ಒಂದ್ ಸಾವಿರ. ಪೊಸ್ಟ್ ಎಷ್ಟ ಅದಾವೂ.
ಹ್ಮ್
ಅದರಾಗ ಗುದ್ದಾಡುದ
ಹ್ಮ್
ಸರಿ ಬಿಡಿ ಈಗ ವಾರ್ಡನ್ ಕರದಾನ ಅಂತ ನೋಡ್ ಬ್ರೋ ಹಾಸ್ಟೆಲ್ ವಾರ್ಡನ್.
ಎ ಅದಕ್ಕ ಬಿ ಎಡ್ ಮುಗದಿರಬೇಕೋ.
ಬಿ ಎಡ್.
ಹ್ಮ್.
ಹ್ಮ್ ಎಷ್ಟ ಯಾವದ ಮತ್ತ ಏನ್ ಇದ ಇಷ್ಟ ಮತ್ತ ನ್ದಾವದು ಹ್ಮ್ ಇಂಬರು ಒಂದು ಮಾರ್ಜಿನ್ ಎಕ್ಸಾಮ್ ಬರಿ ಮುಂದ ಒಂಟ ಕಡೆ ಹಾಕ್ಬೇಕ ಎರಡು ಕಡೆ ಹಾಕ್ಬೇಕ
್ ಯಂಗ ಅನ್ಸತ ಯಡು ಕಡೆಾಕ
ಅಂದ್ರ ಸ್ವಪು ಹ್ಯಾಂಡ್ ರೈಟಿಂಗು ಸ್ವಲ್ಪ ಇದಾಗಲ್ಲಲ್ಲ ಸ್ವಲ್ಪ ಸಣ್ಣ ಹಾಕೋದು ಬೇಸ್ ಸು ಮಂಗಿಲ್ಲ ಜಲ್ದಿ ಅ ಸುಮ್ಮ ಎರಡು ಕಡೆ ಹಾಕಿದ್ರ ಬಳ ಬಡೇ
ೋ ಬ ನ ಯಡು ಕಡೆ ಹಾಕಿರನೆ
ಸರಿ ಬ ಅದಂದರು ಮತ್ತೆ ಮ್ಯಾನೇಜ್ಮೆಂಟ್ ಸ್ವಲ್ಪ ಎಕ್ಸ್ಪ್ಲನೇೇಶನ್ ಮಾಡ್ಬೇಕಿತ್ತು ನನಗೆ ಮ್ಯಾನೇಜ್ಮೆಂಟ್ ಅಂದ್ರ ಯಾವ್ದೇ ಒಂದ್ ಕೇಸ್ ಸ್ಟಡಿ ತಂದ್ರು
ಬೇ ಹಕೋದು ಮೇ್ ಬರದ ಷ್ಟ ಅಲ್ಲಿ ಕರ ಇ ಬಿಸ್ಲ ಇ
ಹ ಅದೇ ಬ್ರರು ಅದ್ರ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ಗೂ ನಸಿ ಮ ಹ ಎಲ್ಲನ್ೇಮ್ ಮ್ಯಾನೇಜ್ಮೆಂಟ್ ಬರ್ದನ ನ ಹ
ಮಸಮ ಆಯ ಯಾರ ಹೆಚ್ಚಕ
ಸರಿ ಬ್ರ ಅದೊಂದು ದುಡ್ಡ ಕೊಬ್ಲ ಮತ್ತೇನ ಹಂಡ್ ರೈಟಿಂಗ್ ಸ್ಲ್ಪ ಇನ್ನೊತ ನೀಟ್ ನೀ ಅದೊಂದು
ಹ್ಮ್ ದೊಡ್ಡೋ ಬ ದೊಡ್ಡ ಬರ ಬ ಬೇಟ ಹ
ಅಲ್ಲಿ ಆದಷ್ಟುಲ್ಿನ
ಹ್ಮ
ಹ್ಮ್ಮಲ
ಮತ್ತೆ ನಿಮ್ ಕಡೆನ ಬೋ ನಮ್ದೇನಲ್ಲ ಖಾಲಿ ಆದ್ರೆ ಎಕ್ಸಾಮ್ ಸ್ವಲ್ ಡೌಟ್ ಇತ್ತು ಅದ ಸ್ವಲ್ಪ ಕೇಳ್ಕೊಂಡೆ ಮತ್ತೆ ಎಲ್ಲಾ ನಿಮ್ ಕಡೆನ ಬೇಕ
ಮತ್ತೇಏನೆಲ್ಲಪ್ಪತ ಎಲ್ಲ ತಾಲಿ
ಹೊರಗೆಲ್ಲ ಡ್ಯೂಟಿ ನೋಡ ರಣಬ ಮತ್ತೆ ಹದು ಎಲ್ರುೂ ಹೊರ ಡ್ಯೂಟಿ ನೋಡಿರಣ್ಣ ನೋಡಬರು ಎಲ್ಲಿರ ಕೆರುಡರ ಲೇಕಾದ್ರ ದೊಡಿನವ್ರ ಕಳಾರ ಅಂದಂಗ ನಮ್ಮ ರೋಹಣ ಅ್ಣೋರು ಪಚು ಅಣ್ಣೋರು ಹೊಸ ದಡ್ಡ ಅಣ್ಣವರು ಅಲ್ೀ ಹಳೆ ದಡ್ಡ ಅಣ್ರ
ಹ್ಮ್ಸ
ಸ ಅಲ್ಲ ಶಾಜಿ ಹಾಸ್ಪಿಟಲ್ ಮಗ್ಲ ಐತಲ್ಲ ಅದ ಹೊಸ ಶಾಂತ ಹಾಸ್ಪಿಟಲ್ ಮಗ್ಳ ಐತಲ್ವೆ ನೋತಲ್ಲೇ
ಅದ ಅಲ್ಲ ಇಲ್ಲ ದಡ್ಡ ಕಸ್ತಕ್ಕ ಮುಂದ
ಹೌ
ಅರೆ ಆಶೀರ್ವಾದ ತಾಗ
ಏ ಮವ ಎಲ್ಲ ಇರೋದು ಅಲ ಬೈ ನಮ್ ರವಿ್ಣ ಎಲ್ಲಾ ಕ್ಲಿಯರ್ ಅದುವ
ಇಲ್ಲ ಅವನಲ್ ಕ್ಲಿಯರಕ್ಕ ಹ ಮರ
ಅ ಕೇಳಿದೆ ಅಮ್ಮ ಅವಂಗ ಅನ್ನ ಪೋಣಸ್ಬೇಕಿತ್ತು ನನ ಕಟ್ಟಣ ನ ಬೈ ಅಣ್ಣ
ಹ
ಹ್ಮ್ ಅದೇ ನಂಗು ಹಬೇಕಾಗಿತ ಜೋಡ ಸೆಕ್ರೆಟ್ರ ಸೆಕ್ರೆಟ್ರಿ ಒಂದ ಮೂರ ಮಂದಿ ಇದ್ದಂಗ ಅ ನಾನೊಬ್ಬ ಬಟ್ ಲೇಡೀಸ್ ಸೀನಿಯರ್ ಇರ್ಬೋದ ಬಹುಷ
ಅದ್ರ ಯಾರ ಇದ ಇರ್ತಾರ
ಹಾ ಮತ್ ಬ್ರೋ
ಆ ಮಳಕ್ಕೊಪ್ಪಮಳ
ಕಾಲಿ ಬ್ರೋ ಏನಿಲ್ಲ
ಹ್ಮತ್ತರ ನಾವ
ಹ ಏನ ಕೇಳ್ದ ಕಂಡ್ಕೊಂಡಿದ್ರಿ ಮರ್ತ್ ಬಿಿಟ್ಟ ನಂಗೆ
ತುಮನಗ್ರ ೆಪ್ ಒೋ
ಚಾ ಮನೈ ಏನ್ ಹಾಕಂದ್ರು ಅದ ಅದೇ ಮಂಡ ಅಕ್ಕ ಏನ್ ನೋಡುನು ಅಂತ ಹಂಗೇನ್ ಸಿಗ್ತಾಳೋ ಸಿಗ್ತಾಳೋಳ ಗೊತ್ತಿಲ್ಲ ಸಿಕ್ಕರೆ ಚಲೋಣ ಆಯ್ತು ಓ ಒಡುಗೆ ಅಂಡದಾಳಕ್ಕೆ ಹಾ ಬ್ರೋ ಇಲ್ಲಿ ಬಂದಾಗಟ್ಟರು ಮಾರ್ನ್ ಕ್ಲೋಸ್ ಆದ ಮ ಸ್ವಲ್ಪ ಎಲ್ಲದಕ್ಕೂ ಪೋಷನ್ ಆಗ್ತ ಅದೇ ಅಂದ
ಫೋನ್ ಹಚ್ತ್ತ ಚನ ಫೋನ್ ಹಚ್ ಮಾತಾಡಬೇಕಪ್ಪ ಸರ್ಚ್ ಕೇಳ ಮಾಡ್ತನ ಅಂತ ಮಾಡ್ತಿ ಮಾಡ್ತಿಲ್ಲ ಕೇಳ್ಬೇಕು ಮಾಡ್ದಂತ ಮಾತಾಡ ಹೊರ ಕರ್ಕೊಂಡ್ ಮಾತಾಡ್ಬೇಕ ಆಮ
ಎಲ್ಲ ಚಂದ ಅಂದಳ ಸ್ವಲ್ಪ ಹಂಡದಳ ಅಷ್ಟೆ ಮತ್ತನಿಲ್ಲ
ಹಂತಿ
ಹ್ಮ